ಭರದಹ ನಮಸ್ಕಾರ
ನಮಸ್ಕಾರ ನಿಮ್ಗೆ ಮಧ್ಯಾಹ್ನದ ನಮಸ್ಕಾರಗಳು
ನನ್ನ ನಿಮಗೂ ಸಹ ಮಧ್ಯಾಹ್ನದ ಏನು ಮಧ್ಯಾಹ್ನ
ಹ್ಮ ಇ ುಬೇ ರಾರ
ಹೇಳಿದ್ರಾ
ಇದು ಇದು ನಿಮ್ದು ಪಿ ಜಿ ಇದೆಯಲ್ಲಾ ಅದು ಎಷ್ಟು ರೆಂಟು
ನಂದಬ್ರ ದು ಇ ಶೇರಿಂಗ ಮೇಲೆ ಡಿಪೆಂಡ್ ಆಗುತ್ತೆ ಅ ಬ್ರ ಎಲ್ಲ ನಮ್ದು ಇವಾಗ ಫಸ್ಟ್ ಮಟ್ಟಿಗೆ ನಾನು ಶಿಕ್ ಸೆರಿ ಹೆಂಗಲ್ಲಿದ್ದೆ ಇವಾಗ ಫೋರ್ ಸೇರಂಗಲ್ಲಿ ಹ್ಮ
ಹ ಹಾ ಹ ಎಷ್ಟ ಕೊಡ್ತಾರೆ
ಏನ್ ನಾವ್ ಕೊಡ್ಬೇಕು ಅವ್ರ ಕೊಡಲ್ಲ
ಹ ಅಲ್ಲಾ ಈಗ ಎಷ್ಟ ಸರಿ ಕೊಡ್ತಾರೆ ಅಂದೆ
ಎಷ್ಟ್ ಸೇರಿನ್ ಕೊಡ್ತಾರೆ ಅಂದ್ರೆ ನೀವು್ ಎಷ್ಟ್ ಸೇರಿಂಗ ಬೇಕಕ್ ಅಷ್ಟು ಕೊಡ್ತಾರೆ ಅವ್ರಾ
ಈಗ ಇಪ್ಪತ್ ಶೇರ್ಂಗ ಬೇಕು ಅಂದ್ರೆ
ರಲಿ
ಮಂತತ್ ಎಷ್ಟು ಎಏನ್ ಬೇಕಾ ಅಷ್ಟ್ ಕೊಡ್ತಾರೆಂತರ
ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮು ಸಿಕ್ಸ್ ಇಯರಿಂಗು
ಹಾ ಅದ ಹೇಳ್ಬೇಕಲ್ಲ ನೀವವು ಇನ್ಫಾರ್ಮೇಶನ್ ಕೊ ಮಾಹಿತಿ ಕೊಡ್ಬೇಕು ನೀವ್ ನಮ್ಗೆ ಸರಿಯಗೆ
ಅದೇ ಬ್ರಾ ಈಗ ಮ್ಯಾಕ್ಸಿಮಮ್ ಸಿಕ್ಸ್ ರಿಂಗು ಅದಕ್ಕೆ ಆ ಶಿಕ್ಷನಗ ಇರುತ್ತ ಅದಕ್ಕೆ ಒಂದ್ ಪ್ರೈಜ ಓ ಸರಿಂಗ ಒಂದ ಪ್ರಾಯ ಟೂ ಸೇರಿಂಗ್ ಒಂದ್ ಪ್ರೈಜ ಸರಿ ಸರಿ ಮತ್ ರಿಸ ಸಿಂಗಲ್ ಸೇರಿಂಗ ಅಂತ ಹೇಳಯ್ು ಹಂಗೆ
ಹಾ ಹಾ ಹಾ ಈಗ ಶಿಕ್ಷ ಸಿ
ಫಿಕ್ಕ್ಷರಿಂಗು ಫೋರ್ ಪಾಯಿಂಟ್ ಫೈವ್
ಫೋರ್ ಪಾಯಿಂಟ್ ಫೈವ್ ಯ
ಹಾ ಶಿಕ್ಷೆ ರಂಗು
ಒನ್ ಶೇರಿಂಗ
ಒಂದ್ ಸೇರಿ ಹಂಗೆ ಸಿಕ್ಕ್ಷು ಹಾ ಬೈರೆಡ್ ಸಿ ಅಾ
ಎಶ್ ಒಂದ್ ಸಿಂಗಲ್ ರೂಮ್ ಕೊಡ್ತಾರಾ
ಹಾ ಒಬ್ರಿಗೆ ಸಿಂಗಲ್ ರೂಮ್
ಅದಕ್ಕೆ ಯಕ್ಕರೆಲ್ಲ ಕೊಟಾ
ಲಾಕರ್ ಅಂತಲ್ಲ ಅಲ್ಲೇ ಒಳಗಡೆ ಇರುತ್ತಲ್ಲ ತುಂಬಾ ಸ್ಪೇಸ್ ಇರುತ್ತೆ ಸಿಂಗ್ ಸೇರ್ ಅವರಿಗೆ
ಹಾ ಹಾ
ಹ ಅಂದ್ರೆ ಬುಕ್ಸ್ ಎಲ್ಲ ಇಟ್ಕಳಕ ಜಗ ಎಲ್ಲ ಇಟ್ಕಳಕ ಮಕ್ಕಳಕ ಚಾರ್ಜರ್ ಫ್ಯಾನ್ ಸಿಂಗ ಸೇರಿಂಗಗೆ ಎಲ್ಲ ಇತ್ತು
ಎಲ್ಲ ಅರ್ತವೆೇ
ಹ್ಮ್ ಎಲ್ಲ ಇ ಆದ್ರೆ ಅಟ್ಯಾಚ್ ಬಾತ್ರೂಮ್ ಇರಲ್ಲ
ಹಾ ಸ್ನಾನಾಗನೆಲ್ಲ ಹೊರ್ಗೇನಾ
ಹಾ ಅಂದ್ರೆ ಕ್ಯಾಾಸುವಲ್ ಆಗಿ ಫುಲ್ ಸಿಕ್ಸ್ ಶೇರಿಂಗ್ ಫೋರ್ ಶೇರಿಂಗ್ ಎಲ್ರಿ ಸೇರಿ ಮಾಡಿರ್ತಾರ
ಹ
ಅಂದ್ರೆ ನಮ್ದು ಫೋರ್ ಸೇರಿಂಗ್ ಇದೆ ಅಲ್ಲ ನಮ್ದು ಅಟ್ಯಾಚಚ್ ಬಾತ್ರೂಮ್ ಇದೆ
ಹಾ ಹಾ ಹಂಗ ಫೋರ್ ಶೇರಿಂಗ್ ಎಷ್ಟಿದೆ
ೋರ್ಷಿರಿಂಗೂ ಕೆಳಗಡೆ ಇದ್ರೆ ಫೈರಿ
ಓಕೆ
ಮೇಲ್ಗಡೆ ಇದ್ರೆ ಆ ಫೋರ್ ಪಾಯಿಂಟ್ ಏಟ್
ಹಾ
ಹೆ
ಹೌದಾ ಇರ್ಬೋದಾ ಕುಬೇರ್ ಆಗಿ ಆರಾಮಾಗಿ ದಾ
ಆರಾಮಾಗಿ ಇರ್ಬೋದು ಊಟ ಆರಾಮಾಗಿ ಇರಕ್ಕ ಆಗಲ್ಲ
ಹಾ
ಮತ್ತೆ ಡೈಲಿ ಪಕ್ಕ ಬಂದು ಕ್ಲೀನ್ ಮಾಡ್ತಾರೆ ಡೈಲಿ ಟೂ ಡೇ ಸಿಗಂಟೆ ಕಸ ಮಾತ್ರ ಡೈಲಿ ಒ ಬರ್ತಾರೆ
ಕಸ ಮಾತ್ರ ಡೈಲಿ ಬರ್ತಾರ ಅಂದ್ರೆ
ಅಂದ್ರೆ ಅನ್ನಕ್ಕ ನಗ್ ಡೈಲಿ ಬರ್ತಾರೆ
ಹಾ
ಮತ್ತೆ ಈ ವಾಶ್ರೂಮ್ ಕ್ಲೀನ್ ಮಾಡಕ್ಕೆ ಟೂ ಡೇಸಿಗೆ ಒನ್ ಟೈಮ್ ಬರ್ತಾರೆ
ಹಾ ಹಾ ಹಾ
ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅದೇನೇನೋ ಪೆನಲ್ ಏನೋ ಇರುತ್ತಲ್ಲ
ಹಾ
ಅದನ್ನೆಲ್ಲಾ ಹಾಕಿ ಹೋಗಿರ್ತ ಹೋಗ್ತಾರೆ
ಹಾ ಹಾ ಹಾ
ಹ್ಮ್
ಎಲ್ಲಾ ಐಜನ್ ಆಗಿದಯಾ ತುಂಬಾ
ಆ ಹೈಜಿನ್ ಆಗಿದೆ ನಾವವು ಸ್ವಲ್ಪ ಐಜಿನನ್ ಆಗಿರ್ವಿ ಇ
ಹ ನೀವ ಯಕ ಐ ಜನ್ ಆಗಿರಲ್ಲಾ
ಇರ್ತ ಇಬ್ರ ಆದ್ರೂ ಒಂ ಟೈಮ ಇರಲ್ಲಲ್ಲ
ಕ್ಕೆೆ
ಏನ ಇದೆ ಬತರ್ ಅಂತದ್ದು
ಹಾ
ಕರೆಕ್ಟ್ ಆಗಿ ಸ್ನಾನ ಮಾಡಕ ಆಗಲ್ಲ ಸ್ನಾನ ಮಾಡಿದ್ರು ಅಂಡವರ್ ಬಣಗಲ್ಲ ಆರ್ಗಲ್ ಆಗ್ಬಿಡ್ತಾವಲ್ಲ
ಹಾ ಹಂಗ
ಹಾ ಆಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಐದಿನಿಕ್ಕೆ ಆಗಿರಕ್ ಆಗಲ್ಲ
ನಿಮ್ ರೂಮ್ ಅಲ್ಲಿ ಯಾರು ಕಸೋಡ ಬರದ ಯಾರು
ಕಸಗಡಬರರು ಅವನ್ಯಾರ ನಾರ್ಸಡರು ಹತಪ್ಪ ಅವರು
ನಮ್ದ್ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಯ್ತು ಅದಕ್ಕೆ ನಾವವು ಅರ್ಬನ್ ಕಂಪ್ನಿಯಿಂದ ಹಡತಾ ಇದ್ವಿ ಯಾರನಾರ
ಬಂದ್ ಇನ್ವೇಟ್ ಮಾಡಿ ಹೋಗಿವ್ರರು ಒಂದ್ಸರಿ ಬರ್ತಾರೆ ಅಪ್ರೋಚ್ ಮಾಡ್ಬಕ್ ನೀವ ಅವ್ರಿಗೆ
ಅದ್ರ ಬದಲು ನೀವು ಯಾವ್ದಾರ ಒಂದು ಇಡ್ಕಡ್ತೀರ ಅಂತ ನೋಡ್ದ ಹಂ ಸ್ವಲ್ಪ ಅಷ್ಟ ಗಲೀಜಿಲ್ಲ ಸ್ವಲ್ಪ ಮಟ್ಟ ಇ ಸ ಒಂದ ಒಂದ್ ಸತಿ ಕ್ಲೀನ್ ಮಾಡ ಕನ್ ರೆಗ್ಯುಲರ್ ಅಲ್ಲ
ಒಂದ್ಸರಿ ಕ್ಲೀನ್ ಮಾಡಕೆ ಮತ್ತೆ ಅವ್ರ ಚಾರ್ಜ ತಗೊಂತಾರಲ್ಲ
ಕೊಡ್ತಿೀವಿ ಒಂದ ಊಟ ತಿಂಡಿ ಬಿಡಿ ಬೆಂಕಿಪಟ್ಣ
ಬಿಡಿ ವ್ಯಕ್ಕಿಪಟ್ಟಣ ಊಟ ತಿಂಡಿನ
ಹ ೇಡಾ
ಬರಲ್ಲ ಹಾಗಂಗ್ರೆ ಬೇರೆ ನೋಡ್ಕಿ
ಹೌದ ಒಂದು ಐದ ನೂರು ಕೊಡ್ತೀವಿ ಬನ್ನಿ
ಯ ಹಂಗ ನಾನೇ ಬರ್ತೀನಿ
ಹೌದಾ
ಹಾ
ನೀವು ಐನೂರು ರೂಪಾಯಿ ಕೊಡ್ತೀವರ ಅದ್ರಲ್ಲೇ ಊಟ ತಿಂಡಿ ಎಲ್ಲರಿಗುವೆ
ಹಾ ಹ ಏಯ ಹಗೆಲ್ಲ ಆಗಿಲ್ಲ ಬ್ರೋ
ಮತ್ತೆ ನಿಮ್ದೇನಾ
ಹಾ ನಮ್ಗೆ ಕೊಡ್ಬೇಕದು
ಹೂ
ಮತ್ತೆ ಒಂದು ವಸ್ತು ಮುಟ್ಟಂಗಿಲ್ಲ ನೀವು
ಎಲ್ಲಾ ಕ್ಲೀನ್ ಮಾಡ ಹೋಯ್ತೀರಾ
ಎಲ್ಲಾ ಕ್ಲೀನ್ ಮಾಡಿ ಹೋಗ್ತೀವಿ
ಹಾ
ಎಲ್ಲಾ ವೆಂತಿ ಕರೆಕ್ಟ್ ಆಗ ಇಟ್ಟ ಕ್ಲೀನ್ ಮಾಡಿ ಸ್ವಚವಾಗಿ ರೂಮ್ ಯಾರ್ದಪ್ಪ ಅ ಅಂದ್ರೆ ನಿಮ ರೂಮ ನೀವೇ ಶಾಕ್ ಆಗ್ತೀರಾ ಹಂಗ್ ಮಾಡ್ತೀನಿ
ಯ್ ಹಂಗ ಎಲ್ಲ ಮಾಡ್ಕೊಬಿಡ್ ಕಣ್ರಿ ನಮ್ರೂ ಗೊತ್ತಾಗಕ್ ನಮ್ದೇ ಅಂತ
ಖಂಡ್ ಖಡಾ ಖಂಡಿತ ಇದಾಗಿ ನಿಮ್ಮ್ ಮಂತತ್ ನಿಮ್ಗ್ ಗೊತ್ತಾಗುತ್ತೆ ಬ್ರೋ
ಹಾ ಫುಲ್ಲು ಇದು ಇಲ್ಲಿ ಫುಡ್ ಇಲ್ಲೆಲ್ಲಾ ಒಳ್ಳೆ ಫ್ರಗ್ರೆನ್ಸ್ ಎಲ್ಲ ಹೊಳತಿರ ಹಂಗ್ರ
ಆ ಫ್ರೇಗ್ರೆನ್ಸ್ ಅಲ್ಲಾ ನೀವು ಘ್ ಮ್ ಮ್ ಅಂತಿರ್ಬೇಕು ಒಂದ್ ತಿಂಗಳಾದ್ರೂ ಹೋಗಿರಬಾರ್ದು
ಇಲ್ಲೆಲ್ಲಾ ಇಲ್ಲೆಲ್ಲ ಪೇಂಟ್ ಎಲ್ಲ ಹೊಡಿತೀರ ಐನೂರು ರೂಪಾಯಗೆ ಹೂ
ಪೇಂಟ್ ಹೊಡಲ್ಲ ಪೇಂಟ್ ತರಾ ಕೆಲ್ಸ ಮಾಡ್ತೀವಿ ಅಲ್ಲಿ
ಹ ಹಾ ಪೇಂಟ್ ತರ ಕೆಲಸ ಮಾಡ್ತರಾ
ಹಾ ಪೇಂಟ್ ತರ ಪೇಂಟ್ ಒಳ್ಳೆದೇನ್ ಬೇಕಾಗಿಲ್ಲ
ಹ ಫುಲ್ ಘಮಗಮ ಅನಿಸತರ
ಅಯ್ಯ ನೀವು ಹೇಳ್ಬೇಕಲ್ಲಾ ನೀವ್ ಒಂದ್ ತಿಂಳ ಎರಡ್ ತಿಂಗಳಾದರೂ ಏನ್ ಪುಣ್ಯಾತ್ಮ ಬಂದಿದ್ದ ಾ ಏನ್ ಚನನ್ನ ಕ್ಲೀನ್ ಮಾಡೋುದ ಅ ನೆಸ್ಬೇಕಕ್ ನೀವು
ಎಷ್ಟ ತಿಂಗಳು ಒಂದ್ ತಿಂಳ ಎರಡ್ ತಿಂಗಳು್ಮೇಲೆ
ಲ್ಲ ಅಲ್ಲಿವ್ರ ನೆನ್ಸ್ಬೇಕಕ್ ನೀವು
ಓಲ್ ಅದಂಗ್ರೆ ಒಂದ್ ಮುನ್ನೂರು ರೂಪಾಯಿ ಕೊಡ್ತ್ ಬಂದ್ಬಿಟ್ರಿ
ಏ ಲಾಸ್ ಆಗುತ್ತೇ ಬ್ರೋ ಬಟ್ ಗಮ್ ಗಮ್ ಎಲ್ಲ ಅನ್ಬೇಕಲ್ಲ ಆ
ಬರ್ರಿ ನಮ್ಮವರ ಅಲ್ವಾ ಬರ್ರಿ ಒಂದ್ಚೂರು ಕಚ್ಚು ಕಮ್ಮಿ ಮಾತಾಡ್ಕಳೋಣ
ಏ ಇಲ್ಲ ಬ್ರೋ ಅದ್ರಲ್ಲಿ ಏನದು ಉದ್ಯೋಗದಲ್ಲಿ ಏನ ಅಷ್ಟಕ್ಕಂತ ಇದಿಲ್ಲ ಕಾಂಪ್ರಮೈಸ್ ಇಲ್ಲ
ಏ ಬರ್ರಿ ನಮ ನಮ್ ಓದಿ ಯಾವ್ ಉದ್ಯೋಗ ಯಾವ್ ಕೆಲ್ಸ
ಏ ಇಲ್ಲಾರ ಬ ನೀವು ಬಂದಬ ಬಿಡಿ ಇವ ಊಟ ಮಾಡ್ತೀ ನೀ ಒ ಐೂರು ರೂಪಾಯ ಅಲ್ಲ ಸಾವಿ ರೂಪಾಯ ಊಟ ಮಾಡ್ತ
ಎಲ್ಲಿ ಬರ್ಬೇಕು ಹೇಳಿ ಎಲ್ಲಿ ಬರ್ಬೇಕ ಹೇಳಿ ಹ
ಇಲ್ಲಿ ಮಾರ್ತಿ ಬಂದಿರ ಅಲ್ಲ ಬ್ರೋ
ಹಾ
ಅಲ್ಲಿ ಮಹಾರಾಜ ವೈಭವ ಅಂತಿದೆಯ ಅಲ್ಲಾ
ಅಲ್ಲಿ ಬೇಡ ಇಲ್ಲಿ ಇಲ್ಲಿ ಚಾಮುಂಡೇಶ್ವರಿ ಮೇಸ್ ಇದ್ದಲ್ಲ
ಅ ಗೊತ್ತಿಲ್ಲ ನನ್ಗೆ ಚಾಮುಂಡಿ
ಅಂದೇ ನಿಮ್ಮ ಸ್ಪ ಸ್ಪರ್ಧಾ ವಿಚೇತ ಪಕ್ಕ ಲ್ಲ ಇದ ಅಲ್ರರಿ ಹ ಅ ಅಲ್ಲಿ ಚಾಮುಂಡೇಶ್ವರಿ ಮೆಸ್ಸಿ ಬರ್ತೀವಿ ಎರಡು ಮಟನ್ ಕೈಮ ಉಂಡಾ ಕೊಡ್ಸ ಸರ್
ನಾನ್ ಹೇಳ್ತ ನಾನ್ ಏನ್ ಹೇಳಕ್ ಹ್ತೀನಿ ಅಂತಂದ್ರೆ
ಬರ್ತೀನಿ ಇವಾಗ ಎಷ್ಟ ಇವಾಗ ಒಂದ್ ಗಂಟೆ ಆಗಿದೆ ಗಂಟೆ ಹಡ್ಕೊಂಬ ಬತೀವೆ
ಅಲ್ಲಾ ನೀ ಬರ್ರಿ ಇಲ್ಲಂದ ಇಲ್ಲ ದುಡ್ಡಿದೆನ ಇವಾಗ
ಹೌದ ಬರ್ತೀವಿ ಅಂತಾರದು
ದುಡ್ಡಿಲ್ಲ ಬ್ರೋ ನೀವ ಕೊಡಸ್ತೀರಾ
ಇಲ್ವಾ
ಹಾ ಹಾ ಇಲ್ಲ ಅದಕ್ ನಾನ್ ಹೇಳ
ಮತ್ತೆ ಒಂದ ಸಾವಿರ ರೂಪಾಯ್ದ ಕೊಡಸ್ತೀನಿ ಅಂದ್ರೆ
ಸ ಅದೇ ಕೊಡಿಸತೀನಿ ನೀವು ನೀವು ನನ್ಗೆ ಸ್ಯಾಲ್ರಿ ಕೊಡ್ಬೇಕು ಸ್ಟಾರ್ಟಿಂಗು ಆ ಸ್ಯಾಲರಿ ದೊಡ್ ತಗೊಂಡ ನಾವೇ ನಿನ್ ಬೇಕಾದ್ರೆ ತಿನ್ನಿಸ್ತೀನಿ ಆದ್ರೆ ಸ್ಯಾಲರಿಲೀ ಕಾಂಪ್ರಮೈಸ್ ಇಲ್ಲ
ಹಂಗ ನಾವ್ ಕೊಡದ ಐನೂರ ಅಲ್ಲ ಆದರೆ ಮುನ್ನೂರಐನೂರು ಕೊಡ್ತ ನೀವು ಸಾವಿರ ರೂಪಾಯಿ ತಂಗ್ ಕೊಡ್ಸ್ತೀಾ
ಅದೇ ಇದೇ ನಿಮ್ಮ ಹತ್ರ ಯಾರಾದ್ರು ಹೇಳ್ತಾರೆ ಅವ್ರ ಹತ್ರ ಹೋಗಿ ನೊಂದು ಕೆಲ್ಸ ಮಾಡ್ಕೊಂಡು ಆ ತಗತೇನೆ ದುಡ್ಡು
ಹಂಗ
ಹಾ ಜಿ ಅರ್ಥ ಆಯ್ತೆ ಇವಾಗ ನಾನ್ ಹೇಳಿದ್ದು
ಅರ್ಥ ಆಯ್ತ್ ಬಿಡ ಅರ್ಥ ಆಯ್ತು ನೀವು ನೀವು ಒಂದು ಅರ್ಬನ್ ಕಂಪ್ನಿ ತರ ನೀವೊಂದು ಯಾಕೋಯ್ತು ತಗಿಪಡ್ದಂಗ್ರ
ತೆಗಿವಾಗ ಅನ್ಕೊಂಡಿದ್ದೇನನೆ ಆದ್ರೆ ಮ್ಯಾನ್ ಪವರ್ ಬೇಕಲ್ಲ
ಮ್ಯಾನ್ ಪವರ್ ಇದೀವಿ ಅಲ್ಲಿ ಒಂದ್ ರೌಂಡ್ ಒಂದ್ ರೌಂಡ್ ಹಂಗೆ ಪ್ರಮೋಷನ್ ಮಾಡಿ ಬರುತ್ತಲ್ಲ
ಅಲ್ಲ ನೀವ ಬರ್ತೀರಾ
ನಾವು ವೆಬ್ಸೈಟ್ ಮಾಡ ಬರ್ತಿೀವಿ
ವೆ ವೆಬ್ಸೈಟ್ ಮಾಡಕ್ಕ
ಹ್ಮ್
ವೆಬ್ಸೈಟ್ ಎಲ್ಲ ಬೇಡ ಡೈರೆಕ್ಟ್ ಡ್ಯೂಟಿಗೆ ಜಾಯ್ನ್ ಆಗ್ಬಿಡೋದು ಹಾ ಅಂದ್ರೆ ಅದೇ ಕ್ಲೀನ್ ಮಾಡಲ ಡೂಟಿ
ಹ್ಮ್ ಹ್ಮ್
ಒಂದ್ ರೌಂಡ್ ಒಂದ ಒಣಿ ಫುಲ್ ಒಂದ್ ರೌಂಡ್ ಹುಡ್ಕೊಂಬಂದ ಆದ್ರೆ ಕರೆಟ್ ಆಗ್ಬಿಡುತ್ತೆ ಯಾರ ಸಾ್ ರ್ ಇಂಜಿನಿಯರ್ ಅವ್ರರಿಗೆಲ್ಲ ಸ್ಯಾಲ್ರಿ ಇಲ್ಲ ಬ್ರೋ ಇದ್ರಲ್ಲಿ ಇರಷ್ಟದು ಹಾ ಅತ್ತ ಒಂದು ದುಡ್ಡ ಆದ್ರೆ ನೀವು ಸ್ವಲ್ಪ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ನಿಮ್ ಜೊತೆಗೆ
ಏ ನಮ್ ಇಷ್ಟ ಬಗ್ಗೆ ನೀ್ ಹೇಳ್ತಾ ಇದ್ರಲ್ರಿ ನೋಡಿ ಒಂದ್ಸದ ನೀವು ಒಬ್ಸರ್ವ್ ಮಾಡಿ ಹೆಂಗಿದ್ದೆ ನಮ್ದ್ ಇಷ್ಟೆ ಅಂತ
ಅದೇ ಅದ್ರಲ್ಲಿ ಎಲ್ಲ ಘಮ್ ಘಮ್ ಅನ್ನುತ್ತಲಾ
ಹಾ
ಮ್ ಘಮ್ ಅನದ್ನತ್ರ ಒಬ್ ಹತ್ರ ಇರೋದ ಅದು ಯಾರ ಬಿಕ್ಕೊಟ್ಟಿಲ್ಲ ಮತ್ತೆ
ಸೀಕ್ರೆಟ್ ಅದು
ಹಾ ಸೀಕ್ರೆಟ್ ಅದು ಮತ್ತೆ ಎಲ್ರಿ ಗೊತ್ತಾಗ್ಬಿಟ್ರೆ ಮತ್ತೆ ಅವ್ರಲ್ಲ ಪ್ರಮೋಷನ್ ಮಾಡ್ಕೊಂಡ್ ಫುಲ್ ಫೇಮಸ್ ಆಗ್ಬಿಡಲನ್
ಓ ಹಂಗ ಅದಕ್ಕ ಏನಾರ ಐಪಿ ಆರ್ ಏನ್ ಮಾಡ್ಸ್ಕೊಂಡಿದ್ರಾ
ಏನು
ಏನಂತಾರೆ ಅದಕ್ಕೆ ಐ ಪಿ ಆರ್ ಇಂಟಲೆಕ್ಚಲ್ ಪ್ರಾಪರ್ಟಿ ರೇಟ್ಸ್ಗೆ ವಾರಂಟಿ ಏ ಏನು ಅಂತಾರಲ್ರರಿ ವಾ ಸೊ ಇನ್ಸೂರನ್ಸ್ ಅಲ್ಲಾ
ಹ ಕಾಫಿ ರೇಟ್ ನಮಗ್ ಕಾಫಿ ರೇಟ್ ಏನು ಇಲ್ಲ ಹಾ ಅದನ್ನ ಮಾಡಸ್ತೀನಿ ಬೇರೆ ಯಾವನಾದ್ರು ಮಾಡ್ಸ ಅ ಕಾಪ ರೇಟ್ ಅ ಅವ್ರ ಮೇಲೆ ಕಂಪ್ಲೇಟ್ ಮಾಡ್ತೀ ನಾನು
ಓ ಹಂಗ ಮಾಡ್ತಾರಾ
ಹಾ
ಸರಿತಡ್ರಿ ಕುಬೇರ ಅವ್ರೇ ನಮ್ಗೊಬ್ಬರು ಲಾಯರ್ ಫೋನ್ ಮಾಡ್ತಾರ ಮಾ
ಹಾ ಸರಿ ಸರಿ